ಕೇಳಿಸ್ತಿದ್ದಿ
ಆ ಕೇಸ್ತಾ ಇದೆ ಹೇಳಿ
ಹ ನಮಸ್ತೆ ಏನ್ ಮಾಡ್ತಿದ್ದೀರಾ
ಏನಿಲ್ಲಾ ಸುಮ್ನೆ ಮಗ್ಕೊಂಡಿದೆೆ ನೀವ ಏನ್ ಮಾಡ್ತಾ ಇದ್ದೀರಾ
ನಾನು ಹೀಗೆ ಬಿಸ್ಲು ಅಲ್ವಾ ಆಚೆ ಸ್ವಲ್ಪ ತಂಪು ಗಾಳಿ ಬರ್ತಿತ್ತು ಅಂತ ಸುಮ್ಮ್ನೆ ಆಚೆ ಕೂ ತೀದೆ ವಾತಾವರಣ ನೋಡ್ಕೊಂಡು ಹ್ಮ್ ಹೌದು ಈ ಹಳ್ಳಿಗಳ ಕಡೆ ಅಂತು ಇದು ಒಳ್ಳೆ ವಾತಾವರಣ ಇರುತ್ತೆ ಚೆನ್ನಾಗಿರುತ್ತೆ ಕುೂತ್ಕೊಂಡು ಏನು ವಾತಾವರಣ ಸವ್ಯಕ್ಕೆ
ಹೌದೌದು ಬ್ಯಾಂಗ್ಳೂರ್ಲ್ಲಿ ಇದ್ರೆ ಹಳ್ಳಿಯವರು ಬೆಂಗಳೂರು ರಿಂದ ಹಳ್ಳಿಗ್ ಬಂದರುಂತರು ಹಳ್ಳಿ ಇದು ಫ್ರೆಶ್ ಏರ್ ತಗೊಳಕೆ
ಹೌದು ಸಿಟಿ ಜೀವನಗಿಂತ ಹಳ್ಳಿ ಜೀವನೇ ಎಷ್ಟು ಬೆಸ್ಟ್ ಅಲ್ವಾ
ಹ ಹೌದೌದು ಅಲ್ಲಿ ಅದೇ ಹೊಗೆ ಅದೇ ಗಾಳಿ ಕುಡಿಬೇಕು
ಹೌದು ಇಲ್ಲಾದ್ರೆ ಕೈಗ್ ಸಿಕ್ ಹಕ್ಕಿದ್ದಲ್ಲ ಸಿಗುತ್ತೆ ಅಲ್ಲಿ ಒಂದು ಮೊಸರು ಹಾಲು ಎಲ್ಲಾ ಕೊಂಡ್ಕೋಬೇಕು
ಹೌದು ಅದಕ್ಕು ದುಡ್ಡು ಖರ್ಚಾಗುತ್ತೆ
ಹ್ಮ್ ಅಲ್ ದುಡ್ಡಿದ್ರೇನೆ ಜೀವನ ನಡ್ಸಕ್
ಹಾ ಹಾ ಮತ್ತೆ ನಮ್ಮ ಆರೋಗ್ಯನೂ ಹಾಳಾಗುತ್ತೆ ಅದಿದ್ರೆ ಇಲ್ಲಿ ದುಡ್ಡು ಸೇವ್ ಆಗುತ್ತೆ ಆರೋಗ್ಯನೂ ಚೆನ್ನಾಗಿರುತ್ತೆ
ಹ್ಮ್ ನಮಗ್ ಬೇಕಾಗಿರೋ ತರಕಾರಿ ಎಲ್ಲಾ ಇಲ್ಲೇ ಬೆಳ್ಕೊಬಹುದು ನಮಗ್ ಬೇಕಾದಾಗ ತರಕಾರಿಗಳು ಸಿಗುತ್ತೆ ಇಲ್ಲಿ
ಹ ಹೌದು ತರಕಾರಿಗಳು
ಒಳ್ಳೆ ಆರೋಗ್ಯವಾಗಿರ್ಬೋದು
ಹ್ಮ
ಹ್ಮ್ ನಂಗೆ ನಂಗೋ ನಂಗೆ ಓದೋ ಒಂದು ಇದಕ್ ಬಿಟ್ಟ ಇ ಬೆಂಗಳೂರಿನ್ ಯಾವ್ದಕ್ಕೂ ಇಷ್ಟನೇ ಆಗಲ್ಲ
ಹೌದಾ
ಹಾ ಓದೋ ಒಂದ್ ವಿಷಕ್ಕೆ ಅಲ್ಲಿ ದೂರ ಇದೀನಿ ಅಷ್ಟ್ ಬಿಟ್ರೆ ಮತ್ತೆ ನಂಗ್ ರಜಾ ಬಂದಾಗೆಲ್ಲ ನಾನನ್ ಊರಿಗೆ ಬಂದ್ ಬಿಡ್ತೀನಿ
ಇಲ್ಲೇ ಇದ್ರೆ ನೆಮ್ದಿ ಜೀವನ.......... ಹ್ಮ್.
ಹ ಹ್ಮ
ಮತ್ತೆ ಏನ್ ಮಾಡಿದ್ರಿ ಬೆಳಗ್ಗೆಯಿಂದ ಹೇಗಿತ್ತು ಇವತ್ತಿನ ದಿನ ನಿಮ್ದು.
ಬೆಳಗಿಂದ ಚೆನ್ನಾಗಿತ್ತು ಬೆಳಗಿಂದ ಟಿಫನ್ ತಿಂದೇ ಮಲ್ಕೊಂಡೆ ಎದ್ದೆ ಅಷ್ಟ. ಮಷ್ಟೇ ಜೀವನ ನಂತಂತೂ ಈಗಾಗಿರೋದು.
ಹೌದಾ
ಹಾ ನೀವೇನ್ ಮಾಡುದ್ರಿ.
ನಾನು ಏನಿಲ್ಲ ಬೆಳಗ್ಗೆ ಎದ್ದೆ ಆಹ. ಸ್ವಲ್ಪ ಮನೆ ಕೆಲ್ಸ ಏನಾದ್ರು ಮಾಡ್ದ.
ಆತಾ ಇದೆ.
ಹೌದಾ ಕೇಳಿಸತಿಲವಾ.
ಹ ಈಗ್ ಕೇಳಸ್ತಾದೆ ಹೇಳಿ.
ಹಾ ಮತ್ತೇ. ಅದೇ ಆಕೆ ಸ್ವಲ್ಪ ಕೆಲ್ಸ ಎಲ್ಲ ಮಾಡ್ದ ಆಮೇಲೆ ನಮ್ಮಅಮ್ಮ ಟಿಫನ್ ಮಾಡಕೊಟ್ರು.
ಹ್ಮ
ತಿಂದೆ ತಿಂದ್ಬಿಟ್ಟು ನಮ ದೊಡ್ಡಮ್ಮಾರ್ ಮನೆ ಹತ್ರ ಹೋಗಿದ್ದೆ ಸ್ವಲ್ಪ ಅವ್ರು ಸ್ವಲ್ಪ ಹಣ್ಣು ಕೊಡ್ತ. ಇದೇನಿ ಬಾ ಅಂತ ಕರ್ದಿದ್ರು ಅದಕ್ಕೆ..... ನಮ್ ದೊಡ್ಡಮರ ಮನೆಗ ಹೋಗಿ ಸ್ವಲ್ಪ. ಇಪ್ಪತ್ ನಮ್ ದೊಡ್ಡಮ್ಮ ಜೊತೆಲ್ಲ ಮಾತಾಡ್ಕೊಂಡು ಕೂತಿದ್ದೆ ನಮ್ ದೊಡಮ್ಮ ಹಣೆಲ್ಲ ಕೊಟ್ಟ. ತಗೊಂಡು ಬಂದೆ ಬಂದು ನನ್ ಚಿಕ್ಕಪ್ಪರ್ ಮಗಳು ಬಂದಿದ. ಇದು ನಮ್ಮ್ ಮನೆಗೆ ರಜೆಗೋಸ್ಕರ.
ಹಾ
ಆ ಅವಳು ನಾನು ಸ್ವಲ್ಪ ಹೊ ಹಿಂಗ ಮಾತಾಡ್ಕೊಂಡಿದ್ವಿ ನ ನಂಗೆ ಸ್ವಲ್ಪ ನಲ್ಲಿ ಕೈ ತಂದಿದ್ದೆ ಇಬ್ಬರು. ಕುತ್ಕೊಂಡು ಸ್ವಲ್ಪ ತಿಂದ್ವಿ ಚೆನ್ನಾಗ.
ಹಾ
ಹಂಗೆ ತಿನ್ನ ಬಿಟ್ಟು ಕೂತಿದೀವಿ ಇನ್ನೇನು ಸುತ್ತ. ಬೇಜಾರಾಗುತ್ತೆ ಒಂದೊಂದ್ಸಲ ಬೋರ್ ಹೊಡಿತಾ ಇರುತ್ತೆ ಮನೆಯಲ್ಲಿ.
ಹೌದೌದು ಅದು ಒಬ್ಬರೇ ಇದ್ರು ಅಂತೂ ಇಲ್ಲ ತುಂಬಾ ಗೋರಾಗುತ್ತೆ. ಹಾ ಒಬ್ಬ್ರ ಇದ್ರೋದು ಇಂದ ತುಂಬಾ ಬೋರ್ ಆಗುತ್ತೆ.
ಹೌದು
ಹ್ಮ್ ಯಾರು ಸ್ವಲ್ಪ ಟೈಮ್ ಪಾಸ್. ಜಗೆ ಇರ್ಬೇಕು ಆಚೆ ಈಚೆ ಎಲ್ಲ ಓಡಾಡಕ್ ಇರ್ಬೇಕು.
ಹೌದು......... ಹಾ.
ಹಾ
ಅಲ್ಲೂ ಅಷ್ಟೇ ನಮ್ಗೆ ಬೆಂಗ್ಳೂರಲ್ಲೂ ಅಷ್ಟೇ ಕಾಲೇಜ್ ಇದ್ರೆ ಹೋಗ್ತೀವಿ. ಕಾಲೇಜ್ ಇದ್ರೆ ಏನೋ ಟೈಮ್ ಪಾಸ್ ಆಗ್ಬಿಡುತ್ತೆ ಅಲ್ಲೆ ಫ್ರೆಂಡ್ಸ್ ಇರ್ತಾರೆ ಕಾಲೇಜ್ ಹೋಗ್ತೀವಿ. ಮಾತಾಡ್ಕೊಂಡು ಇರ್ತೀವಿ ಸ್ವಲ್ಪ ಹೊತ್ತು ಹಂಗೆ ಟೈಮ್ ಪಾಸ್ ಆಗುತ್ತೆ.
ಹಾ
ಇಲ್ಲ ಅಂದ್ರೆ ಎಲ್ಲೂ ಹೋಗಕ ಆಗಲ್ಲ. ಇನ್ನು ಬೆಂಗ್ಗಳೂರಲ್ಲಂತೂ ಅಲ್ಲಿ ರಜಾ ಸಿಕ್ಬಿಟ್ರಂತೂ ಅಲ್ಲಿ ಇದ್ದು ಬೇಜಾರಾಗಗ್ಬಿಡುತ್ತೆ. ಏನೋ ಸುತ್ತಕ್ ಹೋದ್ರೆ ಅದು ಒಂತರ ಬಟ್. ಆದ್ರೆ ನಮ್ಗೆ ಸುತ್ತಕ್ಕೂ ಇಷ್ಟ ಆಗಲ್ಲ ಈ ಬಿಸಿಲುೂರ್ ಎಲ್ಲೋ ಆಚೆಗೂ ಇಷ್ಟ ಆಗಲ್ಲ. ಇಲ್ಲಾದ್ರೂ ಸ್ವಲ್ಪಾದ್ರೂ ಗಾಳಿ ವಾತಾವರಣ ಅಲ್ಲಿ ಬಿಸ್ಲು ಬಿಸ್ಲು ಬಿಸ್ಲು. ಬರಿ ಅಲ್ಲಿ ಮರ ಗಿಡಗಳ ಇರಲ್ಲ ಏನಿರಲ್ಲ ಅಂದ್ರು ಎಲ್ಲೇ ಹೋಗ್ಬೇಕಂದ್ರು ಕೈಯಲ್ಲಿ ಚೆನ್ನಾಗ್ ದುಡ್ಡಾಡ್ತಾ ಇರ್ಬೇಕು ಬೆಂಗ್ಗಳೂರಲ್ಲಿ
ಹೌದು
ಅದೆಲ್ಲಾ ಕಷ್ಟ ಆದ್ರೆ ಇಲ್ಲಾದ್ರೆ ಚೆನ್ನಾಗಿರುತ್ತೆ ಹಳ್ಳಿಲಿ ಇತ್ಕೊಂಡು ಇಲ್ಲಿ ಬೊ ಬೇಜಾರಾದ್ರು ಏನೋ ಒಂತರ ವಾತಾವರಣಕ್ಕಾದ್ರೂ ಚೆನ್ನಾಗಿರುತ್ತೆ
ಹ ನೀವ್ ಕಾಲೇಜಗೆ ಹೋದಾಗ ಬಂಕೆಲ್ಲ ಹಾಕಲ್ವಾ?
ಹೇಳಿ ಕೇಳಿಸ್ತಲ್ ನಂಗೆ
ಈಗ್ ಕೇಳ್ತಾ ಇದೆಯಾ
ಹಾ ಹೇಳಿ ಹೇಳಿ ಏನು ಅಂದ್ರರಿ
ನೀವ್ ಕಾಲೇಜ್ಗ ಹೋಗ್ಬೇಕ್ರ ಬಂಕ ಎಲ್ಲಾ ಹಾಕಲ್ಲ್ವಾ
ಹಾ ಆಕ್ತಿವಿ ಯಾಕ ಹಾಕಲ್ಲ ಒಂದೊಂದ್ಸಲ ತುಂಬಾ ಬೋರ್ ಓಡದ್ರೆಲ್ಲಾ ಕಂಟಿನ್ಯೂಸ್ ಆ ಕ್ಲಾಸ್ ಸಿಕ್ತ ಬಿಟ್ರೆ ಬಂಕ್ ಹೊಡದ್ ಬಿಟ್ಟೋಗಿ ಲೈಬ್ರರಿಲ್ ಮಲ್ಕೋ ಬಿಡ್ತಿವಿ ಇಲ್ಲ ಅಂತ ಅಂದ್ರೆ ನಾವು ಕ್ರೀಡೆ ಎಲ್ಲ ಆಡ್ತೀವಿ ಸ್ವಲ್ಪ ಚೆನ್ನಾಗೆ
ಹೌದಾ ಯಾವ್ದ ಯಾವ್ದ ಆಡ್ತೀರಾ
ನಾನು ಎಲ್ಲ ತರ ಆಡತೀನಿ ಖೋ ಖೋನು ಆಡ್ತೀನಿ ತ್ರೋಬಾಲ್ ಆಡ್ತನಿ ನಿ ವಾಲಿಬಾಲ್ ಆಡ್ತೀನಿ ಕಬಡ್ಡಿ ಒಂದ್ ಆಡಲ್ಲ ನಮ್ಮ್ ಮನೇಲಿ ಕಬಡ್ಡಿಗೆಲ್ಲ ಕಳ್ಸಲ್ಲ ಅದು ಸ್ವಲ್ಪ ಅಪ್ಪಾ ಏನಾದ್ರು ಹೆಚ್ಚು ಕಮ್ಮಿ ಆದ್ರೆ ಪ್ರಾಣಕ್ಕೆ ಅಪಾಯ ಜೀವಕ್ಕೆ ಅಪಾಯ ಕಬಡ್ಡಿಲಿ ಮತ್ತೆ ಮತ್ತೆ ಯಾರಾದ್ರರು ಸ್ವಲ್ಪ ಮೇಲ್ ಬಿದ್ದ್ಬಿಟ್ರೆ ನಮ್ಗೆ ಏನಾದ್ರು ಮೂಳೆಗಿಳ ಮುರ್ದೇ ಹೋಗುತ್ತೆ
ಹಾಆ
ಅದ್ವಾ ಅದಕ್ಕಾಗಿ ಕಬಡ್ಡಿಗೆಲ್ಲ ಕಳ್ಸಲ್ಲ ನಮ್ಮನೆ ಬೇರೆದ್ ಆಡುದ್ರುನು ಬೈತ ಸುಮ್ಮ್ನೆ ಓದು ಸ್ಪೋ ಇವೆಲ್ಲ ಬೇಡ ಕ್ರೀಡೆ ಅಂತ ಆದ್ರೆ ನಂಗೆ ಇಷ್ಟ ಆಡಕೆ ಅದಿ ಸುಮ್ಮ್ನೆ ಅವರು ಬೈದ್ನು ಏನು ತಲೆ ಕೆಟ್ಸ್ಕೊಳಲ್ಲ ಹೋಗ ಹೋಗ ಆಡ್ತಾ ಇರ್ತೀನಿ ನಂಗ ಅದ್ರ ಅದೆ ಎಲ್ಲಾನು ಆಡ್ತೀನಿ ವಾಲಿಬಾಲ್ ತುಂಬಾ ಜಾಸ್ತಿ ಇಷ್ಟ ಅದು ಜಾಸ್ತಿ ಆಡ್ತೀನಿ ವಾಲಿಬಾಲ್ ಒಂದು
ಹೌದಾ ಮುಂಚೆಯಿಂದನು ಆಡ್ತ ಇದ್ದೀರಾ ಇವಾಗ ಕಾಲೇಜಿಗೆ ಸೇರಕೊಂಡ ಆದ್ಮೇಲೆ ಆಡ್ತಾ ಇದ್ದೀರಾ
ಇಲ್ಲ ಇಲ್ಲ ನಾನ್ ಸ್ಕೂಲಿಂದನೂ ಕ್ರೀಡೆಯಲ್ಲ ಇದ್ದೀನಿ ಸ್ಕೂಲಗ ಇಲ್ಲ ಇದ್ದಾಗಿಂದ ಸ್ಕೂಲ ಅಲ್ಲಿ ತ್ರ್ರೋ ಬಾಲ್ ಆಡ್ತಾ ಇದೆ ಜಾಸ್ತಿ ವಾಲಿಬಾಲ್ ಆಡ್ತಾ ಇರ್ಲಿಲ್ಲ ಆಮೇಲೆ ನಮ್ಮ್ ಸರ್ ಒಬ್ಬರ್ ಒಬ್ರು ವಾಲಿಬಾಲ್ ಕಲ್ತ್ಕೊ ಬಾ ಹೇಳ್ಕೊಡ್ತೀನಿ ಅಂತ ಹಿಂಗೆ ಕಲ್ಸ್ಕೊಡಕ್ ಹೋದಾಗ ಹಾ ಅದೇ ಆಡಿ ಆಡಿ ಆಡಿ ಅದೇ ಜಾಸ್ತಿ ಹುಚ್ಚಿಡಿದ್ಬಿಡ್ತು ವಾಲಿಬಾಲ್ದೆ ಆಮೇಲೆ ನಂದು ಪಿ ಯು ಸಿ ಲೆಲ್ಲಾನು ನಾನು ವಾಲಿಬಾಲ್ಲೇ ಆಡದೆ
ಹಾ
ಅದೇ ಫಾಷನೇ ಡಿಗ್ರಿಲು ಕಂಟಿನ್ಯೂ ಮಾಡ್ಕೊಂಡು ಹೋದೆ ನಂಗೆ ಅದೊಂದು ಜಾಸ್ತಿ ಇಷ್ಟ ಅದೇ ಯಾವಾಗ್ಲೂ ಆಡ ತಾಳ್ತೀನಿ
ಹ್ಮ್
ಬೇರೆ ಕಡೆ ಕಾಲೇಜಲ್ಲೆಲ್ಲಾ ಮಾಡಿದ್ರು ಹೋಗ್ತೀವಿ ಆಟ ಆಡ್ಬಿಟ್ಟ ಬರ್ತೀವಿ ಬೇರೆ ಕಾಲೇಜಲ್ಲೆಲ್ಲಾ
ಹಾ
ಹಂಗಾಗಿ ಅದೇ ಸ್ವಲ್ಪ ಜಾಸ್ತಿ ಇಷ್ಟ ನಮ್ಗೆ.
ಹೌದು ಬೇರೆ ಕಾಲೇಜಲ್ಲ ಎಲ್ಲ ಹೋದ್ರೆ ಚೆನ್ನಾಗಿರುತ್ತೆ
ಹ ಒಳ್ಳೊಳ್ಳೆ ಅನುಭವಗಳು ಸಿಗುತ್ತೆ ನಮ್ಗೆ ಅಂಡ್ ಅ ಅಲ್ಲಿರೋ ಕಾಲೇಜ್ ಅವ್ರನ್ನ ನೋಡತಂಗ ಆಗತ್ತೆ ಅಲ್ಲೆಲ್ಲಿ ಹೇಗ್ ಹೇಗ್ ನಡಿಯುತ್ತೆ ಅಂತ ಗೊತ್ತಾಗುತ್ತೆ ನಮ್ಗೆ
ಹಾ
ಅವಾಗ ಅನ್ಕೋತಾ ಇರ್ತಿವ ಅಯೋ ನೋಡು ಇಲ್ಲ್ ಎಷ್ಟ್ ಚೆನ್ನಾಗಿದೆ ನಮ್ ಕಾಲೇಜ್ ಚೆನ್ನಾಗಿಲ್ಲ ಹಂಗ ಹಿಂಗೆ ಯಾವತ್ತೇ ಆಗ್ಲಿ ನಮ್ ನಮ್ದ್ ಇಷ್ಟಾನೇ ಆಗಲ್ಲ ನಮಗ್ ಬೇರೆ ಅವ್ರದೇ ಇಷ್ಟ ಆಗದು
ಹಂಗಾಗಿ ಅವ್ರ ಕಾಲೇಜ್ ಎಲ್ಲ ನೋಡ್ತೀರ ಯ್ಯೂ ಇದ ಎಷ್ಟ ದೊಡ್ಡ್ದಾಗಿದೆ ಕಾಲೇಜು ಅಂತೆಲ್ಲಾ ಅನ್ಕೋತಾ ಇರ್ತಿವಿ
ಹಾ
ಆದ್ರೂ ಆಟ ಆಡ್ಬಿಟ್ಟು ನಮ್ ನಮ್ಗ್ ಹೆಂಗೋ ಒಂದ್ ದಿನ ಕಾಲೇಜ್ ರಜಾ ಸಿಗುತ್ತೆ ಅಟೆಂಡೆನ್ಸ್ ಕೊಡ್ತಾರೆ ಹೆಂಗೋ ಸುತ್ತದಂಗ ಆಗತ್ತೆ ಅದಿಕ್ಕೆ ನಾವು ಹೋಗ್ಬಿಡ್ತೀವಿ ಯಾರ್ ಗೆಲ್ತಿವೋ ಬಿಡ್ತೀವೋ ಆದ್ರೆ ಆಡ್ಬೇಕು
ಹಾ ಸೋಲು ಗೆಲ್ವು ಇದ್ದಿದ್ದು ಕಾಂಪಿಟೇಷನ್ ಮಾಡೋದು ಭಾಗವಹಿಸದು ಒಂದ್ ಇಂಪಾರ್ಟೆಂಟ್ ಅಲ್ವಾ ಮುಖ್ಯ
ಹ ಅದ್ರಿಂದ ಹೋಗ್ತೀವಿ ಅಂದ್ರೆ ಒಳ್ಳೆ ಅನುಭವಗಳು ಸಿಗುತ್ತೆ ನಮ್ದಮ್ ತಪ್ಪ ಗಳ್ ಕಂಡ ಹಿಡ್ಕೊಂಬಹದು ನಾವ ಎಲ್ಲಿ ತಪ್ಪ ಮಾಡ್ತೀವಿ ಏನ್ ಆಡಿದ್ರೆ ಸರಿ ಹೋಗುತ್ತೆ ಅಂತ ಗೊತ್ತಾಗುತ್ತೆ ನಮಗೂನು ಮುಂದೆ ಆಟಕ್ಕೆ ಅದನ್ನು ಅಳ್ವಡ್ಸ್ಕೋತೀವಿ
ಹ ಮತ್ತೆ ಬೇರೆ ಬೇರೆ ಕಾಲೇಜಸ್ ಅವರೆಲ್ಲ ಬರ್ತಾರೆ ತಾರೆ ಇನ್ನ್ ಅವ್ರನ್ ನೋಡ್ಬಿಟ್ಟು ಇನ್ನ ಆಡ್ಬೇಕು ಅಂತ ಮನ್ಸ್ ಬರುತ್ತೆ
ಹೌದು ತುಂಬಾ ಚೆನ್ನಾಗ್ ಆಡೋ ಹುಡ್ಗಿರೆಲ್ಲಾ ಬರ್ತಾರೆ ನೋಡ್ ತಿವಲ್ಲ ಅವರೆಲ್ಲ ಅವ್ರಿಗೆ ಎಷ್ಟು ಎಷ್ಟು ಸ್ಟ್ರೆಂತ್ ಇರುತ್ತೆ ಅಂದ್ರೆ ತುಂಬಾ ಎಷ್ಟ್ ಚೆನ್ನಾಗ್ ಆಡ್ತಾರೆ ಮಾತ್ರ ಎಲ್ಲಾರೂನೋ ನೋಡ್ ತ್ತಿದ್ರೆ ಖುಷಿ ಆಗುತ್ತೆ ಅವ್ರ ಆಡದನ
ಹಾ
ನಾವು ಹಂಗ ಆಡ್ಬೇಕು ಅಂತ ನಮ್ಗೂ ಛಲಾ ಬರತ್ತೆ
ಹೌದು ಅದಕ್ಕೋಸ್ಕರ ಅಂತನಾದ್ರೆ ಭಾಗವಹಿಸ್ಬೇಕು ನಾವು
ಹೌದು
ಹ್ಮ ಮತ್ತೆ ಊಟ ಮಾಡಿಲ್ವಾ
ಹ ಊಟ ಮಾಡ್ಬೇಕಿತ್ತು ಸ್ವಲ್ಪ ಹಿಂಗೆ ಆಚೆ ಕೂತ್ಕೊಂಡೆ ಬಿಟ್ಟಿದ್ದೆ ಊಟ ಮಾಡಕ್ ಹೂ ಅಂದ್ರೆ ಬೆಳಗ್ಗೆ ನಾಷ್ಟಟಲ್ಲ ಸ್ವಲ್ಪ ಲೇಟಗ ಮಾಡ್ದೂ
ಹಾ
ಹಂಗಾಗಿ ಊಟ ಮಾಡ್ಬೇಕು ನಿಧಾನಕ್ಕೆ
ಹಾ ಸರಿ ಸರಿ
ಹ್ಮ್ ನಿಮ್ದು ನಿಮ್ದು ಊಟ ಆಯ್ತಾ
ಹ ನಮ್ದು ಆಯ್ತು
ಹ ಏನ್ ತಿಂದ್ರಿ ಊಟ
ಊಟ ಅನ್ನ ಮತ್ತೆ ಮೊಳಗೆ ಕಟ್ಟಿನ ಸಾಂಬಾರ್ ಮಾಡಿದ್ರು ತಿಂದೆ
ಹಾ ಹೌದಾ ಏನ್ ಇಷ್ಟ ನಿಮ್ಗೆ ಊಟದಲ್ಲಿ
ನನಗೆ ಊಟದಲ್ಲಿ ಅಂದ್ರೆ ಅನ್ನ ಸಾಂಬಾರು ಅಂದ್ರೆ ನನಗೆ ಈ ಸಾಂಬಾರ್ ಅಂದ್ರೆ ಸಕ್ಕತ್ ಇಷ್ಟ ಮೊಳಕೆ ಕಠಿನ್ ಸಾಂಬಾರ್ ಇತ್ಕಿದ್ಬಳೆ ಸಾಂಬಾರ್ ನನಗ್ ಸಕ್ಕತ್ ಇಷ್ಟ ಹಾ ಹೌದು
ಹಾ ಹಾ ಹಾ
ಹ ನೀವ್ ನಾ ವೆಜ್ ನಾನ್ ವೆಜ್ ತಿಂತೀರಾ
ಹಾ ನಾನ್ ನಾವು ಎರಡು ತಿಂತೀವಿ ವೆಜ್ ತಿಂತೀವಿ ನಾನ್ ವೆಜ್ ತಿಂತೀವಿ ಅಂದ್ರೆ ನಂಗೆ ಚಿಕನ್ ತುಂಬಾ ಇಷ್ಟ
ಹ ನನಿಗೂನು ಅಂದ್ರೆ ನನ್ಗುನು ತುಂಬಾ ಇಷ್ಟ
ನಾ ಯಾಕಂದ್ರೆ ನನಗ ಅದ್ರಲ್ಲಿ ಹಾ ಹೌದು ನಂಗೂ ಅಷ್ಟೇ
ಹ ಬೇರೆದೆಲ್ಲ ತುಂಬಾ ಇಷ್ಟ ಆಗುತ್ತೆ ಕಬಾಬ್ ಚಿಕನ್ ಕಬಾಬು ಮತ್ತೆ ಬಿರಿಯಾನಿ ಕಲ್ಮಿ ಕಬಾಬ್ ಆ ತರ ಎಲ್ಲ ತುಂಬಾ ಇಷ್ಟ ಆಗುದ ಹೈದ್ರಾಬಾದಿ ಬಿರಿಯಾನಿ ಹ್ಮ್
ನಾವಲ್ಲೂ ಬೆಂಗಳೂಲ್ಲಿ ಅಷ್ಟು ಚಿ ಚಕ್ಕಂದ ತಿನ್ನಕ್ಕೋಸ್ಕರನೇ ಆಚೆ ಹೋಗ್ಬಿಡ್ತೀವಿ ತಿನ್ನೋಕ್ಕೆೆ ಯಾಕಂದ್ರೆ ನಂಗೆ ತಿಂತಾ ಇರ್ಬೇಕು ನಂಗೆ ಚಿಕನ್ ವಾರಕ್ ಒಂದ್ ಎರಡ್ ಸಲ ಆದ್ರರು
ಹ ಪೀಚದೆಲ್ಲ ಮಾಡುವ್ವಾ
ಹ್ಮ್ ಇಲ್ಲ ಅದಕ್ಕೆ ಆಚೆ ಆದ್ರೆ ಹೋಟ್ಲ ಎಲ್ಲ ತುಂಬಾ ಚೆನ್ನಾಗ್ ಚೆನ್ನಾಗ್ ಮಾಡ್ತಾರೆ
ಅಂದ್ರೆ ಈಗ ಮನೆಗ್ ಬಂದ್ರ ಮನೇಲಿ ಮಾಡಕಡ್ ನಮ್ಗೆ ಯಾವಾಗ್ಲೂ ಮನೆಗ್ ಬರಕ್ ಆಗಲ್ಲ ನಮ್ಗೆ ಕಾಲೇಜ್ ಇರುತ್ತೆ ಸ್ವಲ್ಪ ಕೆಲ್ಸಗಳು ಇರುತ್ತೆ ತ್ತ ಬೇರೆ ಬೇರೆ ಕೆಲ್ಸಗಳ ಇರುತ್ತೆ ಸೊ ಹಂಗಾಗಿ ತಿನ್ಬೇಕು ಅನ್ಸ್ದಾಗ ಹೋಗಿ ಅಟ್ಲೀಸ್ಟ್ ಕಬಾಬು ಇಲ್ಲ ಕೆ ಎಫ್ ಸಿಿಗೆ ಹೋಗಿ ಚಿಕನ್ ಹೇಳ ತಿನ್ಕೊ ಬಂದ್ಬಿಡ್ತೀವಿ ಮಾತ್ರ
ಹ್ಮ್ ಬೆಸ್ಟ್ ಮನೆಗೆ ಅಷ್ಟ ದೂರ ಇರುತ್ತೆ ಬ್ಯಾಂಗ್ಳೂರ್ ಬೆಂಗ್ಗಳೂರಿಂದ ಊರಿಗೆ ಬರೋದ್ರೆ ತುಂಬಾ ದೂರ ಆಗುತ್ತಲ್ವಾ ಆಮೇಲೆ ಟ್ರಾವೆಲ್ ಮಾಡ್ಬೇಕ್ರೆ ಮೈಕೈಲ್ಲ ನಾವವು ಬರುತ್ತೆ
ಹೌದು ಹ್ಮ್ ಸರಿ ಹಾಗಂದ್ರೆ ನಾನು ನಮ್ಮನೆಯಲ್ಲಿ ಊಟ ಕರಿತಿದ್ದಾರೆ ಊಟಕ್ಕೆ ಹೋ ಹೋಗ್ತೀನಿ ಬಾಯ್ ನಿಮ್ ಜೊತೆ ಮಾತಾಡ್ ಖುಷಿ ಆಯ್ತು. ಇಡ್ತೀನಿ
ಹಾ ಹಾ ನಮಗೂ ಅಷ್ಟೆ.
ಹಾ ಸರಿ.
ಹು